ಕೇಳಸ್ತಾ ಇದಯಾ
ಕೇಳಿಸ್ತಾ ಇದ್ದೇನಾ
ಹಾ ಕೇಳಸ್ತಾ ಇದ್ದಿಿ ಏನ್ ಮಾಡ್ತಾ ಇದ್ದೀರಾ
ಆ ನಾನು ಸುಮ್ನೆ ಕೂತ್ಕೊಂಡಿದ್ದೀನಿ ನೀವೇನ್ ಮಾಡ್ತಾ್ದೀರಾ ಹಲೋ ಹಲೋ ವನಿ
ನಾವು ಸುಮ್ನೆ ಹಾಗೆ ತಿರುಗಾಡತಿೀವಿ ನೋಡಿ
ತಿರ್ಗಾಡ್ತಾ ಇದ್ದೀರ ಅಂದ್ರೆ ಯಾವ್ತರ ಹಾ ಹೇಳಿ ತಿರ್ಗಾಡ್ತಾ ಇದ್ದೀರಾ ಅಂದ್ರೆ ಯಾವತರ ಆಹಾ ಆ ತಿಂಡಿ ಚಂದ್ರ
ಹಾ ತಿಂದ್ವಿ
ಅ ಏನ್ ತನ್್ರಿ
ಹಾ ಹಲೋ
ನನ್ಗೆ ಸ್ಪಷ್ಟವಾಗಿ ಕೇಳಿಸತಿದೆ ಅದೇ ನಾನ್ ತಿಂಡಿ ಏನ್ ತಿಂದ್ರಿ ಅಂತ ಕೇಳ್ದ ನಿಮ್ನಾ
ನಾವು ಅದೇ ಅನ್ನ ಸಾಂಬಾರ್ ಅದೇ ಮಾಡಿದರೂ ತಿಂದ್ವಿ
ಹ್ಮ್ ಹೇಗೆ ತಿಂಡಿಕ್ ಚೆನ್ನಾಗಿತ್ತ ಅಂದಾಗೆ ಏನ್ ಮಾಡ್ಕೊಂಡಿರೋದ್ ನೀವು
ನಾವುತ ಇದೀವಿ
ಹ ವಿದ್ಯಾಭ್ಯಾಸ ಮಾಡ್ತಾ ಇದೀರಾ
ಹಾ ಇವಾಗ ಸ್ಟಾರ್ಟ್ ಆಯ್ತು
ಆಹಾ ಏನ್ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದೀರಾ
ಹ
ಶಮಸಿ ನಿಮ ಧ್ವನಿ ಕೇಳಿಸ್ತಾ ಇಲ್ಲ ನನ್ಗೆ ಸ್ಪಷ್ಟವಾಗಿ ನೀವು ನೆಟ್ವರ್ಕ್ ಬರೋ ಜಾಗದಲ್ಲಿ ಬರ್ತೀರಾ ಹ ಹ ನನಗ ಇಲ್ಲ ಇಲ್ಲ ಇಲ್ಲ ಇವಾಗ ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ನಮ್ಗೆ ಅದೇ ವಿದ್ಯಾಭ್ಯಾಸ ಏನ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ
ತಿ ಓದ್ತಾ್ತೀವಿ ಇವಾಗ ಒಂದು್ ವಾರ ಆಯ್ತು ಸ್ಟಾ ಹ ಹಾಗ
ಹ ಹಾ ಹಾ ಆತ್ತನ ತರಗತಿಲ್ಲಿ ಓದತ ಇದ್ರಾ ತ್ತನ ತರಗತಿ ಓದ್ತಾ ಇದ್ದೀರಾ ಹೇಗೆ ನೀವು ಅ ಕನ್ನಡ ಭಾಷೆಯಲ್ಲಿ ಓದ್ತ ಇದ್ದೀರಾ ತರಬೇತಿನ ಇಲ್ಲ ಅಥವಾ ಆಂಗ್ಲ ಆಂಗ್ಲ ಭಾಷೆಯಲ್ಲಿ ಓದ್ತಾ ಇದ್ದೀಾ
ಕನ್ನಡ ಕನ್ನಡ
ಆಹ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ರ ಅಂದ್ರೆ ರಾಸಾಯನಿಕ ಶಾಸ್ತ್ರ ಆಗಿರ್ಬಹುದು ಭೌತಶಾಸ್ತ್ರ ಗಣಿತ ಸಮಾಜ ಮ ಆದ್ಮೇಲೆ ಮ ಆದ್ಮೇಲೆ ಯಾವ್ದಾದ್ ಬರ್ತಾ ನಿಮಗೆ ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಆಹ ಕನ್ನಡ ಹಿಂದಿ ಗಣಿತ ಆ ಮತ್ತೆ ಅ ಮತ್ತೆ ಯಾವ್ದದು ಕನ್ನಡ ಹಿಂದಿ ಮತ್ತು ಆಂಗ್ಲ ಮೂರು ಭಾಷೆ ಇರುತ್ತೆ ರಾಸಾಯನಿಕ ಶಾಸ್ತ್ರ ಇದು ವಿಜ್ಞಾನ ಇರುತ್ತೆ ಮತ್ತೆ ಗಣಿತ ಇರುತ್ತೆ ಮತ್ತು ಸಮಾಜ ಇರುತ್ತೆ ಅಲ್ವಾ
ಹ್ಮ್ ಹೌದು
ಹ ಹಾ ಮತ್ತೆ ಹೇಗೆ ಹ ನಿಮ್ಗೆ ಯಾವ ಯಾವ ಆ ಅಂದ್ರೆ ಯಾವ ಕೋರ್ಸ್ ನಿಮ್ಗೆಿಷ್ಟ ಆಗುತ್ತೆ ಅಂದ್ರೆ ನೀವು ಈ ಶಾಲೆಯಲ್ಲಿ ಮಾಡ್ತಿದ್ದೀರೋಲ್ವಾ ಸಬ್ಜೆಕ್ಟ್ ಇರ್ತಾವಲ್ವಾ ಯಾವ ಸಬ್ಜೆಕ್ಟ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಹಿಂದಿ ತುಂಬಾ ಇಷ್ಟ ಆಗತ್ತಾ
ಹಾ ಹೌದೌದು
ಕನ್ನಡ ಇಷ್ಟ ಆಗಲ್ವಾ ಕನ್ನಡ ಆಗಿರ್ಬೋದು ಆಂಗ್ಲ ಆಗಿರ್ಬೋದು ಮತ್ತೆ
ನಾರ್ಮಲ್ ಆಗಿ ಎಷ್ಟುರುತ್ತೆ ನಮ್ಗ ಹಾಗೆ ಹಿಂದಿ ಚೆನ್ನಾಗ್ ಹೇಳ್ತಾ ಇದ್ರ ಅಲ್ವಾ ನಮ್ಮ್ ಶಾಲೆಯಲ್ಲಿ ಕ್ಲ ವಿದ್ಯ ಟೀಚರ್ಸ್ ಹೇಳುವ ತರಗತಿ ಹೇಳು ಎಲ್ಲಾ ತುಂಬಾ ಚೆನ್ನಾಗಿರ್ತಿತ್ತು ಹಿಂದಿ ಟೀಚಾರ ಹ್ಮ ಅಂದ ಹಾಗೆ ಅವ್ರು ಹೇಳೇಳ್ ಕೊೊಡುವ ಪಾಠದ ಹಾ
ಹ ಹಾ ಹಾ ಹಾ ಹಂಗೆ ಹಗೆ ಹಗೆ ನಿಮ್ಗೆ ಆ ತರ ಖುಷಿ ಆಯ್ತು ಅ ಅಂದಕೊಳ್ತೀವಿ
ಹಾ ಹೌದು
ಹ ಹಾ ಮತ್ತೆ ಆಹಾರ ಮಾಡಕ್ ಬರುತ್ತಾ ನಿಮ್ಗೆ ನಮ್ದು ಬಂದ್ಬಿಟ್ಟು ನೋಡಿ ನಾವು ಇಂಜಿನಿಯರಿಂಗ್ ಲ್ಲಿ ಆ ಹ್ಮ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಂತ ಬರುತ್ತೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಂತ ಬರುತ್ತೆ ಈಸಿ ಅಂತಾರೆ ನಾವು ಅದನ್ನು ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ ವೃತ್ತಿಪರ ಕೋರ್ ಮಾಡ್ಕೊಂಡಿದ್ವಿ ನಾಲ್ಕ ವರ್ಷ ಕೋರ್ ಅಲ್ಲಿ ಈಗ ಮೊದಲನೇ ವರ್ಷ ಕೋರ್ಸ್ ಮಾಡ್ತಾ ಇದ್ದೀವಿ
ಹ್ಮ್
ಆ ಕೋರ್ಸ್ಗೆ ಇನ್ನು ಒಂದ್ ತಿಂಗಗಳ ಅದ್ ಆಗ್ಬಿಟ್ರೆ ನಮ್ಗೆ ಆ ಕೊನೆಯ ಪರೀಕ್ಷೆ ಇರುತ್ತೆ ಆ ಪರೀಕ್ಷೆಯಲ್ಲಿ ನಾವೇನಾದ್ರು ಉತ್ತಿರಣದರೆ ನಮ್ದು ಮೊದಲನೇ ವರ್ಷ ಅ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಮುಗ್ದೋಗುತ್ತೆ
ಹ್ಮ್ ಹ್ಮ್
ನಿಮ್ ಗೊತ್ತಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಗೊತ್ತಾ ನಿಮ್ಗೆ
ಹಾ ಕೇಳಿದ್ದೀ ಬಟ್ ನಾವ ಇವಾಗ ಹತ್ತನೇ ತರಗತಿ ಓದುತಾ ಇರೋದಾ ಅದ್ರ ಬಗ್ಗೆ ಏನು ಗೊತ್ತಿಲ್ಲ
ಹ ಹಾ ಹಾ ನೋಡಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಇಂಜಿನಿಯರಿಂಗ್ ತುಂಬಾ ಆ ಚೆನ್ನಾಗಿ ಇರುವ ಒಂದು ಆ ಆ ಪ್ರತ್ತಿಪರ ಕೋರ್ಸ್ ಅ ಅದನ್ನ ನೀವು ಕಲಿತ್ಕೊಳ್ಬೇಕು ಅಂತ ಅಂದ್ರೆ ನಿಮ್ಗೆ ಇವಾಗ ನೋಡಿ ಆ ಎಲೆಕ್ಟ್ರಿಕಲ್ ಅಂತ, ಅಂದ್ರೆ ನೀವು! ಆ ವೈಯರ್ ವೈಯರ್ ಗಳನ್ನು ಜೋಡಸೋದಾಗಿಇರುಬೋಹುದು, ಆ ಕರೆಂಟ್. ... ದ್ರವ, ಯಾವ ತರ ಇದಾಗತ್ತೆ ಅಂದ್ರೆ? .. ನಿಮ್ಗೆ, ಬಳಕೆ ವಿದ್ಯುತ್ ಯಾವತರ! ಅಹ ನಾವು ಸೃಷ್ಟಿಸ್ಬಹುದು, ಅಹ ಸೃಷ್ಟಿಯಗುತ್ತೆ? .. ಅದನ್ನ, ಯಾವತರ ಬಳಸಬಹುದು ನಮ್ಮ? .. ದಿನನಿತ್ಯದ, ಜೀವನಕ್ಕೆ ಅನ್ನೋದು? ನಾವು ಎಲೆಕ್ಟ್ರಿಕಲ್, ಅನ್ನೋ ಒಂದು ವೃತ್ತಿಪರ, ಕೋರ್ಸ್ ನಲ್ಲಿ? .. ಇಂಜಿನಿಯರಿಂಗ್ನ ವೃತ್ತಿಪರ, ಕೋರ್ಸ್ ನಲ್ಲಿ ತಿಳುವಳಿಕೆ, ಮಾಡ್ಬಹುದು? .. ಆದ್ರೆ, ನೀವು ಆ ಎಲೆಕ್ಟ್ರಿ ಆ ವಿದ್ಯುತ್ನ. .. ಬಳಕೆ, ಮಾಡ್ಲಿಕ್ಕೆ! ನಿಮ್ಗೆ ಬೇಕಾದಂತ ಕೆಲವೊಂದು ಆ ವಸ್ತುಗಳಿರ್ತವೆ? .... ಇವಾಗ, ಅ ಫ್ರಿಡ್ಜ್ ಆಗಿರ್ಬಹುದು! ಫ್ರಿಡ್ಜ್ ನಲ್ಲಿ ನಾವು ಅ ವಿದ್ಯುತ್ ಯಾವ ತರ ಬಳಕೆ ಮಾಡ್ತೀವಿ? .. ಅಥವಾ, ಟಿವಿಗಳು ಆಗಿರಬಹುದು, ಅಥವಾ ನೀವು, ಇವಾಗ ಫ್ಯಾನ್ ಯೂಸ್ ಮಾಡ್ಬಹುದು? .. ಫ್ಯಾನ್ ಬಳಕೆ ಮಾಡ್ಬಹುದು? ಆ ಫ್ಯಾನ್ ಬಳಸಲಿಕ್ಕೆ, ನಿಮ್ಗೆ. .. ಆ, ನೋಡಿ ವಿದ್ಯುತ್ ಬೇಕು? ಆ ವಿದ್ಯುತ್ ನ ನೀವು, ಯಾವ. .. ತರ ಅ ಅನುಗುಣವಾಗಿ ಅದನ್ನ ತೆಗೆದುಕೊಂಡು? .. ಅದ್ರಿರಿಂದ, ನಾವು ಮಾಡ್ಬೇಕು! ಅನ್ನೋದು ನಮ್ಗೆ ಎಲೆಕ್ಟ್ರಾನಿಕ್ಸ್ ಹೇಳ್ಕೊಡುತ್ತೆ? .. ಎಲೆಕ್ಟ್ರಿಕಲ್? .. ಇಂಜಿನಿಯರಿಂಗ್, ಏನಪ್ಪಾ ಅಂತ ಅಂದ್ರೆ! ನಿಮ್ಗೆ ವಿದ್ಯುತ್ನ, ಯಾವ ತರ ಸುರಕ್ಷ? . ಕ್ಷತೆಯಿಂದ, ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ? .. ಯಾವ, ತರ ಸೇರಿಸ್ಬೇಕಾ? ಅನ್ನೋದು ನಾವು ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ನಲ್ಲಿ ಓದುತ್ತಿವಿ! .. ನೀವು, ಅದನ್ನ ಸೇರಿಸಿ? .. ಇದ್ಮೇಲೆ, ನೀವು ಯಾದ್ರಿಂದ! ಯಾವ ವಸ್ತು, ಯಾವ ವಸ್ತು? .. ಅದನ್ನ, ಇಡ್ಕೊಂಡು ಅದನ್ನ! ನಮ್ಮ ದಿನನಿತ್ಯದ ಜೀವನಕ್ಕೆ ಗಾಳಿ ಆಗಿರ್ಬಹದು? .. ಆಹಾರ, ಆಗಿರ್ಬದು ಅಥವಾ ನೀರನ್ನ? .. ಬಳಕೆ, ಮಾಡಾಲಿಕ್ಕೆ! ಈ, ಆ, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್, ಇಂಜಿನು. .. ರಿಂಗಣ, ನಾವು ಓದ್ಬೋದ್ ನೋಡಿ? .. ಈ, ಇದರಿಂದ ನಾವು ಅ ವೃತ್ತಿಪರ ಕೋರ್ಸ್? .. ಮಾಡ್ಬೋದು, ಮತ್ತೆ ನಾವು ಇವಾಗ? .. ಇನ್ನೊಂದು, ಇನ್ನೊಂದು ಕೋರ್ಸ್, ಬರುತ್ತೆ ನಿಮ್ಗೆ, ಕಂಪ್ಯೂಟರ್ ವಿಜ್ಞಾನ ಆಗಿರ್ಬೋದು? .. ಅಥವಾ, ಸಿವಿಲ್, ಇಂಜಿನಿಯರಿಂಗ್ ಆಗಿರ್ಬೋದು! ಅಥವಾ ನೀವು ಮೆಕ್ಯಾನಿಕಕ್? .. ಲೋಕಲ್, ಇಂಜಿನಿಯರಿಂಗ್, ಆಗಿರಬಹುದು, ಇವೆಲ್ಲ, ತುಂಬಾ ಬಹಳಷ್ಟು? .. ತಂದೆ, ಇರುವಂತಹ, ಆಹ್, ಅಹ್ ವೃತ್ತಿಪರ ಕೋರ್ಸ್ಗಳು! ನೋಡಿ ಇಂಜಿನಿಯರಿಂಗ್ ನಲ್ಲಿ. ..
ಹ್ಮ್, ಹ್ಮ್. ..
ಇಂಜಿನಿಯರಿಂಗ್, ಅಂದ್ರನೆ, ಒಂಥರ ಅ ಅದು ಪ್ರೀತಿ, ಮತ್ತೆ ಖುಷಿ ಕೊಡೋತರ? ..
ಹೌದಾ? ..
ಹಾಗೋತೀರ, ಅಷ್ಟು, ಚೆನ್ನಾಗಿರುತ್ತೆ. ... ಆ, ಎಷ್ಟು ಚೆನ್ನಾಗ್ ಓದುತ್ತೀರಾ! ಹಂಗೆ ಹಂಗಿರುತ್ತೆ ನಿಮ್ಗೆ? .. ತುಂಬಾ, ಚೆನ್ನಾಗ್ ಓದ್ಬೇಕು ನೋಡಿ! ಇಂಜಿನಿಯರಿಂಗ್ ನಲ್ಲಿ? ..
ಅಂದ್ರೆ, ಇಷ್ಟ ಇಂಜಿನಿಯರಿಂಗ್ ಅಲ್ಲಿ! ಯಾವ ಸಬ್ಜೆಕ್ಟ್ ಇಷ್ಟ? ..
ನನಗೆ, ಇಂಜಿನಿಯರಿಂಗ್ ನಲ್ಲಿ, ಬಂದ್ಬಿಟ್ಟು ಇವಾಗ ಈ ಎಲೆಕ್ಟ್ರಾನಿಕ್ಸ್ ಅಂಡ್, ಕಮ್ಯುನಿಕೇಶನ್, ಇಂಜಿನಿಯರಿಂಗ್? .. ಮಾಡ್ತಾ ಇದ್ದೀನಿ ಅಲ್ವಾ! ಅದ್ರಲ್ಲಿ ನಿಮ್ಗೆ ಒಂದು ಸಬ್ಜೆಕ್ಟ್ ಬರುತ್ತೆ ನೆಟ್ವರ್ಕ್ಸ್ ಅಂತ? .. ಹ, ಹ, ನೆಟ್ವರ್ಕ್ಸ್ ಅಂದ್ರೆ! ನನ್ಗೆ ತುಂಬಾ ಇಷ್ಟ ನೋಡಿ, ತುಂಬಾ ಅಂದ್ರೆ ತುಂಬಾ ತುಂಬಾ ಇಷ್ಟ. ..
ಹ್ಮ್, ಹ್ಮ್, ಹ್ಮ. ..
.. ಅದನ್ನ, ನಾನು ತುಂಬಾ! ಓದುತ್ತೇನೆ, ನೆಟ್ವರ್ಕ್ನ, ನೆಟ್ವರ್ಕ್, ಆಗಿರ್ಬಹದು, ಮತ್ತೆ ಅದಾದ್ಮೇಲೆ, ಡಿ, ಬಿ, ಎಂ, ಎಸ್. ಅಂತ ಒಂದು. .. ಸಬ್ಜೆಕ್ಟ್, ಇರುತ್ತೆ? .
ಹ್ಮ್. ..
ಹಾ, ಹಾ, ಅದು ಇಷ್ಟ! ಮತ್ತೆ ಆಮೇಲೆ ನಿಮಗೆ. .. ಥಿಯರಿ, ಆಫ್ ಕಾಂಪಿಟೇಷನ್! ಅಂತ, ಬಾರು .. ಮತ್ತೊಂದು, ಅ, ಅದು, ತುಂಬಾ, ಇಷ್ಟ, ಮತ್ತೆ, ಆಮೇಲೆ, ನಿಮ್. .. ಬಂದ್ಬಿಟ್ಟು, ಇವಾಗ! ಸಿ ಪ್ರೋಗ್ರಾಮಿಂಗ್ ಅಂತ ಒಂದು ಭಾಷೆ, ಬರುತ್ತೆ? .. ಅದು, ತುಂಬಾ ಇಷ್ಟ, ಇವೆಲ್ಲ? .. ತುಂಬಾ ಇಷ್ಟ ನೋಡಿ ನಮ್ಗೆ ಓದ್ಲಿಕ್ಕೆ
ಓ ಹಂಗೆ
ಹಾ ಹಂಗೆ
ತಾವು ಮಾಡಿರ ಇ ಒಬ್ಬ್ರೇ ಮಾಡಿದ್ದೀರ ಮನೇಲಿ ಎಲ್ಲಾರ ಮಾಡ
ಹ ಇಲ್ಲ ಇಲ್ಲ ಇಲ್ಲ ನನ್ ಸ್ನೇಹಿತರೊಬ್ರು ಇದ್ದಾರೆ ಮೂರ್ ನಾಲ್ಕು ಜನ ಸ್ನೇಹಿತರ ಇದಾರೆ ಅವ್ರು ಕೂಡ ಮಾಡ್ತಾ ಇದಾರೆ ಹ
ಹೂ ಹೂ ಹೂ ಹಂಗೆ
ಅ ನೀವು ನೀವು ಹತ್ತನೇ ತರಗತಿ ಓದ ಅ ನೀವು ನಮ್ದು ಬಂದ್ಬಿಟ್ಟು ಅಹ ಅದು ಬಳ್ಳಾರಿ ಅಂತ ನೋಡಿ ನಿಮ್ದೆಲ್ ನಿಮ್ದೆಲ್ ಬರ್ತ
ನಮ್ದು ಗುಲ್ಬರ್ಗ ನಾ ನಿಮ್ಮ್ ಮನೆಯಲ್ಲಿ ಯಾರಾದ
ಹಾ
ಮಾಡಿದರಾ ಇಂಜಿನಿಯರ್
ಹಾ ನೀ ಬರ್ತಯ ನಾನ್ ಬಾರ್ನು
ಹ
ನಮ್ಮ ಮನೆಯಲ್ಲಿ ಆ ನಮ್ಮ ಮನೆಯಲ್ಲಿ ನಮ್ಮ ಪ್ರಕಾಶ್ ಅಣ್ಣವರು ಅಂತ ಇದ್ದಾರೆ ಅವ್ರು ಇಂಜಿನಿಯರಿಂಗ್ ಮಾಡಿದ್ದಾರೆ ಟಿ ಶರ್ಟ್
ಹ ಹ ಹ
ಹ ಹಾ ಅವ್ರ ಇಂಜಿನಿಯರಿಂಗ್ ಮಾಡ್ಬಿಟ್ಟ ು ಇಲ್ಲಿಗೆ ಹನ್ನೆರಡು ವರ್ಷ ಆಯ್ತು ಅವ್ರು ತುಂಬಾ ಚೆನ್ನಾಗಿ ಇವಾಗ ಇವಾಗ ಅವ್ರು ಕೆಲಸದಲ್ಲಿದ್ದಾರೆ ಅದೇ ಎಲೆಕ್ಟ್ರಾನಿಕ್ಸ್ ಕೆಲಸದಲ್ಲಿ ಇದಾರೆ ಯಾವುದ್ರಲ್ಲಿ ಸ್ನೇಹಿತರಿಗೆ ಆ ತಿಂಗಳಿಗೆ ಸರಿಸುಮಾರು ಮೂರು ಲಕ್ಷಗಳಷ್ಟು ಸಂಬಳ ಬರುತ್ತೆ ಹಾ ಹಾ ಅವ್ರ ದೊಡಿಮೆ ಚೆನ್ನ ಅವ್ರದುು ಅವ್ರದುು ಬಂದ್ಬಿಟ್ಟು ಡಿಯಾ ಅಂತ ಒಂದು ಕಂಪನಿ ಇದೆ ಆ ವಿಡಿಯೋ ಕಂಪನಿಲಿ ಇವರು ಒಂದು ಹೆಡ್ ಆಗಿ ಆ ಅಂದ್ರೆ ಅವ್ರ್ದ ಆ ಹೆಡ್ ಅಂದ್ರೆ ಪೂರಾ ಹೆಡ್ ಅಲ್ಲ ಅವ್ರ್ದೇ ಒಂದು ವಿಭಾಗದಲ್ಲಿ ಅವ್ರದನ್ನ ಹೆಡ್ ಅಂತ ಹಾಗೆ ಇದ್ನ ಮಾಡ್ಕೊಂಡಿದ್ದಾರೆ
ಹಓ ಗೊತ್ತಾಯ್ತು ಗೊತ್ತಾಯ್ತು ವಿಡಿಯೋ ಆಯ್ತು ಅದು ಲ್ಯಾಪ್ಟಾಪ್ ಅಲ್ಲಿ
ಹಾ ಹಾ ಹಾ ಹಾ ಕ ಹ ಕಂಪ್ಯೂಟರ್ ನ ಅಂದ್ರೆ ನೀವು ಒಂದು ಯಾವುದೇ ಒಂದು ಕಂಪ್ಯೂಟರ್ ತಗೊಂಡ್ ತಕ್ಷಣ ಆದ್ರ ಕೆಳಗ ಸಿಕ್ಕರ್ನ್ನು ಅಂಟಿಸಿರ್ತಾರೆಲ್ಯಾಪ್ಟಾಪ್ ೋ ವಿಡಿಯೋ ಆರ್ಟಿ ಎಕ್ಸ್ ತರ್ಟಿ ಫಿಫ್ಟಿ ಮೂವತ್ತು ಐವತ್ತು ಅಂತ ಐವತ್ತು ಅರವತ್ತು ನಲವತ್ತು ಐವತ್ತು ಈ ಗ್ರಾಫಿಕ್ ಕಾರ್ಡ್ ತಯಾರಿಸ್ತಾರಲ್ವಾ ಈ ಎಲೆಕ್ಟ್ರಾನಿಕ್ಸ್ ಕಮ್ಯುನ ನ್ ಇಂಜಿನಿಯರಿಂಗ್ ವೃತ್ತಿಪರ ಕೋರ್ಸ್ ಮಾಡಿದವ್ರು ಏನ್ ಮಾಡ್ತಾರೆ ಆ ಒಂದು ಕೆಲವೊಂದಷ್ಟು ಗ್ರಾಫಿಕ್ ಕಾರ್ಡ್ಗಳಗಳನ್ನ ತಯಾರಿ ಮಾಡ್ತಾರೆ ಗ್ರಾಫಿಕ್ ಕಾರ್ಡ್ನ ತಯಾರಿ ಮಾಡೋದೇ ಅವ್ರು ಹಾಗ ಹಾಗಾಗಿ ಅವರಿಂದ ಈ ಲ್ಯಾಪ್ಟಾಪ್ ಗಳು ಬಹಳ ಇವ ಲ್ಯಾಪ್ಟಾಪ್ ಆಗಿರ್ಬಹದು ಮೊಬೈಲ್ ಆಗಿರ್ಬಹದು ಸೃಷ್ಟಿ ಮಾಡೋದು ಅವ್ರೇ ಅದನ್ನ ಬಳಕೆ ಮಾಡ್ಕೊಳೋ ಮಾಡೋದು ಹೇಳ್ಕೊದು ಕಂಪ್ಯೂಟರ್ ವಿಜ್ಞಾನ ಮಾಡ್ರು ಅವ್ರಂದ ಏನಾಗುತ್ತೆ ಅಂತಂದ್ರೆ ನಾವು ಹೇಗೆ ಬಳಕೆ ಬಕೆ ಮಾಡಬಹುದು ಯಾವ ತರ ಬಳಕೆ ಮಾಡ್ಬಹುದು ಅದ್ರ ಮಾಡದಿಂದ ನಮಗೆ ಏನು ಸುಲಭ ಅನ್ನೋದು ನಾವು ಈ ಕಂಪ್ಯೂಟರ್ ವಿಜ್ಞಾನದಲ್ಲಿ ನಾವು ಅದನ್ನ ತಿಳ್ಕೋಬಹುದು ಸರಿ ಬಿಡ್ ನಿಮ್ಮಿಂದ ಮಾತಾಡಿ ನನ್ಗೆ ತುಂಬಾ ದ ಖುಷಿ ಆಯ್ತು ಧನ್ಯವಾದಗಳು
ಧನ್ಯವಾದಗಳು
ಹ ಧನ್ಯವಾದಗಳು